ಹ ರೀ ಏನ್ ಮಾಡತ್ತರಿ
ಏನಿಲ್ಲ ಅಡುಗೆ ಮಾಡ್ತಿದ್ದೆ ನೀವು
ಹ ನಮ್ದು ಅಡ್ಗೆ ಆಗೇತ್ರಿ ಅನ್ನ ಸಾರು ನೀವು ಎನ್ ಸ್ಪೆಷಲ್
ಸ್ಪೆಷಲ್ ಏನಿಲ್ಲ ಅನ್ನ ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡೋ ನಿಕೊಂಡಿನಿ
ಹಾ ಹಾ ಹಾ
ಹೌದು ಮಗಳು
ಮಗಳು ಇಲ್ಲ ಮೇಲ್ಗಡೆ ಹೋದಲಿ ಈಗ ಮೇಲ್ಗಡೆ ಮನೆಗೆ ಓಡಾಡ್ತಾ ಇರ್ತಾಳೆ ಅಲ್ಲಿ ಇಲ್ಲಿ ಹಾ ನನಗೆ ಸ್ೊಪ್ಪತ್ತಲ್ಲ ನೋವು ಜ್ವರ ನಗಡಿ ಅದ್ ಬಂದೈತ್ರಿ ಹ್ಮ
ಹ್ಮ್ ಹ್ಮ್
ಅಣ್ಣ.
ಹಾ ಬದರಿ ಅವರು ಅಂದಾರ ಆಫೀಸಿನ.
ಭಾಳ ಆರಾಮೇಲೆ ಲ ಯಾಕೆ ಒಂಥರ ಅನ್ತತದ ವಾಯ್ಸ್.
ಹೌದು ನಗಡಿ ಜಾಸ್ತಿ ಆಗಿದೆ ಅದು ಸ್ವಲ್ಪ ಇವತ್ತು ಪೈತ ಆದಂಗಾಗಿ ಬೆಳಗ್ಗಿಂದು ವಾಮಿಟಿಂಗ್ ವಾಮಿಟಿಂಗ್ ವಾಮಿಟಿಂಗ್ ಟಿಂಗಯು ಅಗಡಿ ಬಂದ ತಲೆ ನೋವು ಪೈ ತ ಕಿತ್ತತದಲ್ಲ ಹ ಹಪ್ಪ
ತೋರ್ಸ್ಕೊಂಡು ಬರೋ್ಬಿಟ್ಟು ರಾತ್ರಿಯತ ಹಾಕ್ಲಿಕ್ಕೆ ಗೊತ್ತಾಗುತ್ತೆ
ಆ ಮತ್ರಿ ರೀ ಏನ್ ಮಾಡತತ್ರ ಅಯ್ಯೋ ಮಗ
ಮಗ ಆಟ ಆಡ್ತಿದಂತ
ಹಾ ಹಾ ಹಾ.
ಖುಷಿ ಏನ್ ಮಾಡ್ತದ.
ಖುಷಿ ಮೇಲ್ಗಡೆ ಮನೆಾಗ ಹತ್ರೀಜ್ ಹತ್ರ ಹೋಗಿದಾಳ ಆಟಾಡಕ್ಕೆೆ. ಅವಳ ಹುಡುಗರೇ ಬೇಕು ಚಿಕ್ಕಳ ದಿನ ಪೂರ್ತಿ ಇದ್ರೆ ಸಾಕವ್ರಿ ಆಟ ಆಡಕ್ಕೆ ಹ್ಮ್. ಮಳೆ ನಿಮ್ ಕಡೆನುೂ ಇಲ್ಲ. ಹಹಹ.
ಹ ನಮ್ ಕಡೆ ಮಳೆ ಇಲ್ಲ.
ಬಿತ್ತ ಬಿತ್ತನ್ಕ ಎಲ್ಲ ಮಾಡಿದಾರಂತೆ ಊರ್ ಕಡೆ ಎಲ್ಲ.
ಹಾ ಬಾ ಬಿ ಬಿತ್ತದೆಲ್ಲಾ ಮಾಡಾರ.
ಹಾ ಹಾ ಹಾ.
ಇನ್ನೊಂದು ವಾರ ಎರಡ ವಾರ ಆದ್ರ. ಹರಗೋದ ಎಲ್ಲಾ ಸ್ಟಾರ್ಟ್ ಮಾಡ್ತಾರ ಹ್ಮ್.
ಹೌದ ಮಳಿ ಬಂದ್ರ ಮತ್ ಬೆಳಿ ಬರ್ತಾವಂತಾರ ಮಳಿನೇ ಇಲ್ಲ ಅನಕತ್ತಾರ ನಮ್ಮ ಕಡೆ.
ಹ್ಮ್.
ನಿಮ್ ಕಡೆ ಬ ಹ್ಮ.
ಇಲ್ಲ ಅವ ಫಸ್ಟ್ ಮ ಮುಂಗಾರ ಮಳೆ ಬಂದಿತ್ತಲ್ಲ ಅವಾಗ ಬತ್ತಿದ್ದಾರೆ. ಬಿತ್ಯಾರ ಇವಾಗೇನಿಲ್ಲ.
ಹ ಅದೇ ಈಗ ಮಳೆ ಬಂದ್ರೆ ಬೆಳಿ ಬರ್ತಾವಲ್ಲ.
ಹ್ಮ್ ಹ್ಮ್ ಹೌದು.
ನಾನು ನಿನ್ನೆ ಫೋನ್ ಹಸಿದ್ದೇವಲ್ಲ ಊರ್ ಕಡೆ. ಮಳೆಗ ಬಂದ್ರೆ ಬೆಳಿಗ್ ಬರ್ತದ ಮಳೆ. ಇ ಏನೋ ಬರಲ್ದು ಫಸ್ಟ್ ಮಳಿ ಬಂದಂದು ಬಿತ್ಬಿಟ್ಟಿವಿ ಈಗಿದ್ರ. ಮಳಿ ನೋಡ್ಕೊಂಡ್ ಕುಂತಂಗಯ್ಯದ ಬೀಜ ಬರ್ಬಕ್ಲ್ಲ ಮಳಕಿ. ಹಗ್ತಾ ಇದ್ರು.
ವರವಲಗಳ ಇರೋದೇ ಅಷ್ಟ.
ಹ್ಮ್.
ಗದ್ದೆ ಅವ ಎಲ್ಲ ಆದ್ರೆ. ಕಾಲುವೆ ನೀರ ಇರತೈತೆ ಬೆಸ್ ಸಾವ್ರಗೇನು ಎರಡು ಎರಡು ಬೆಳೆ ಬೆಳಿತಾರ. ಹೊರ ವಲಯದರಿಗೆ ಮಳೆ ಬಂದ್ರೆನ ಬಿಡ
ಹೌದ.
ಊರಿಗೆ ಹೋಗಿಲ್ಲ.
ಈಗೇನ್ ಹೋಗಿಲ್ರಿ ಅವಾಗೆ ಹದಿನೈದು ದಿನ ಅಣಾರ್ ಮನೆಗೆ ಹೋಗಿ ಬಂದಿದ್ನಲ್ಲ. ಸರಿ ಸರಿ.
ಹೌದಾ.
ನೀವೇನ ಬಾಡಿಗೆ ಮನೆ ಹುಡ್ಕಕತ್ತರ ಅಂತ ಕೇಳ್ಪಟ್ಟೆ.
ನೋಡೋಗತಿದವಿ.
ಹುಡುಕ್ತಿದೀವಿ. ಹಾ ನೋಡಕತ್ತ.
ಹಾಂ ಏನು ರೀ ಬೆಂಗಳೂರಾಗ ಒಂದೇ ಸರಿ ರೇಟ್ ಹಂಗಾಗಿ ಬಿಟ್ಟಾವು ಬೆಂಗ್ಳೂರಲ್ಲಿ. ದುಡಿಯಕಂತ ಬಂದೀವಿ ನಾವು ಬೇರೆ ಇಲ್ಲಿ ನೋಡಿದ್ರೆ ಒಂದ ರೂಪಾಯಿ ಉಳಸಕ ಆಗಲ್ಲ ಹಂಗ ಆಗ ಬಿಟ್ಟೈತಿ.
ಉಳ್ಸಕಾಗಲ್ಲ. ಬಡವರು ಏನೆಲ್ಲ ಇಲ್ಲಿ ಬೆಂಗ್ಳೂರಗ್ ಬದುಕೋದ ಕಷ್ಟ.
ಕಷ್ಟಾನೆ. ನಿಜ್ವಾಗ್ಲೂ ಹಂಗೆ ಆಗಾಗಿದೆ ಬಾಡಿಗೆೇ ಹತ್ತು ಹದಿನೈದು ಸಾವಿರ ರೂಪಾಯಿ ಕಟ್ಟೋದು ಸಂತಿ ಅದು ಇದರಟ್ಟಿಗೆ ಎಲ್ಲ ಅಲ್ಲೇ ಖರ್ಚು.
ಬೇಕಲ್ಲಾ.
ಮತ್ತೆ ಮಾವ ಆರಾಮೀದರರ ನಿಮ್ ಮಾವ
ಹ್ಮ ಆರಾಮಾದಾರ
ಹ್ಮ್ ಹ್ಮ್
ಅವ್ರು ಆರಾಮ್ ಇದಾರ ಸ್ವಲ್ ನನಗೆ ಇವತ್ತು ಆರಾಮಿಲ್ಲ ಅನಿಸುತ್ತದೆ ಯಾಕೆ ನನ್ ಬಲಿ ಇಷ್ಟ ಅವ ಬಲಿ ಇಷ್ಟ ಓಡ ಆಡಕ್ ಹೋಗ್ ಸವಲ್ ನೋ ಕಂಟಿನ್ಯೂಸಗ ನಾನೀದ್ದ್ರ ನೋಡ್ಕೋತಿದನಲ್ಲ
ಅಲ್ಲ ಖುಷಿನ ಅಲ್ಲಿ ಬಿಟ್ಟು ಹೋಗ್ಬೋದಿತ್ತಲ್ಲ ಒಂದಂಚೂರು ಹೋಗಿ ತೋರ್ಸ್ಕೊ್ ಬರದ್ ಬಿಟ್ಟು ಇಲ್ಲ ಅಣ್ಣ ಬಂದಾರ
ಹ್ಮ ಬಂದಾರ ನಾ ಉಕ್ತಿೀವದೇ ನೋಡಣ ಮತ್ತೆ ಸುಮ್ಮಾಗಿ
ಇಲ್ಲ ಹ್ಮ ಹ್ಮ್ ಸಿಟಿ ಹಾಸ್ಪಿಟಲ್ಗೆ ಹೋಗ್ಬರ್ರಿ.
ಕೋಲ್ಡ್ ಆಗೈತೆ ಅದು ಜಾಸ್ತಿ
ಟ್ಯಾಬ್ಲೆಟ್ಸ್ ತೊಗೋ ಅಂತರ ಆಗೋದು ಅನಸ್ತದ.
ಹಾ ಹಾಕೋಗತ್ತೆಗೆ ಅಲ್ಲೇ
ಆದ ನೆಗಡಿ ಆದರು ಮುಗಿಯತು ಒಂದು ಮೂರು ನಾಲ್ಕು ದಿನ ಬಿಡೋದಿಲ್ಲದು. ಮತ್ತೆ ಊಟ ಮಾಡಿದ್ಲಾ ಖುಷಿ. ಹಲೋ.
ಹಲೋ ಮತ್ತಿ ಮ್ಯಾಗ ಅದೇ ಬಂದ್ ಹೋಗು ಮತ್ತೆ.
ಇಲ್ಲ ರೀ ಬ ಕೇಸಾಗತ್ತದ ಅದಕೆ ಬಂದು ಹೋದ್ಲು ಮತ್ತೇನಿಲ್ಲ ಏನ ಉಂಡಿಲ್ಲ ಮುಗಿಸ್ಬೇಕ.
ಇ ಲೇಟೆ ಒಂಬತ್ತು ಒಂಬತ್ತು ವರೆ ಮ್ಯಾಗ ಆಗತ್ತ. ಒಂದ್ಸರಿ ಜಲ್ದಿನೇ ಆಗತ್ತತ್ ಅಡಗೆ ಸ್ವಲ್ಪ್ ಸುಸ್ತ ಅದಕ ಅಡಗೆ ಆಗಿಲ್ಲಲ್ಲಾ. ಈಗ ಅನ್ನ ತಿಂತೀನಿ ಆ ನಾನೇ ಊಟ ಮಾಡಿಸಬೇಕು ಹಾ. ಅದ ಸ್ಸ ಒಬ್ರೇ ಮಾಡ್ಕದಂದ್ರೆ ಹಂಗೆ ಆಗತ್ತ.
ಒಬ್ರ ಇದ್ರೆ ಸಾಕತ್ತ್ ಒಂಚೂರು ಅದ್ರಾಗ ಮನ್ಯಾಗ ಮಾಡೋರ್ ಇರ್ಬೇಕು ಅಟ್ಲೀಸ್ಟ್ ಚೋಲೋ ಆತತ ಏನ
ಅದೇ ಎಲ್ಲ ನಿಮ್ಮಣ್ಣನೇ ಸ್ವಲ್ಪ ಎಲ್ಪ್ ಮಾಡ್ತಾರ ಇವತ್ತು ಮತ್ತೆ ಸುಸ್ತಾಗ್ಯದಲ್ಲ ಹ್ಞೂ ತರಕಾರಿ ಕಟ್ ಮಾಡಿಕೊಡಕತ್ತಾರ.
ಹ್ಮ್ ಹ್ಮ್ ಹ್ಮ್
ಹ ಹ್ಹ.
ಅವರು ಜಲ್ದಿನೇ ಬಂದರು ಇವತ್ತು ಫ್ರೈಡೇ ಐತೆ ಅಲ್ಲೇನ ಒಂದು ಆರು ಗಂಟೆ ಒಳಗಡೆ ಬಂದ ಬಿಡತರ
ಹ್ಮ್ ಹ್ಮ್ ಏನು ಆರಾಮಿಲ್ಲ ಅಂತ ಬೇಗ ಬಂದ್ರ ಏನು ಹಂಗೆ ಬರೋಂಗ ಬಂದ್ರ ಏ
ಇಲ್ಲ ನಾನೇ ಅಂತ ಇರಂಗೆ ಜಾಸ್ತಿ ಯಿಂಗ್ ಸುಸ್ತು ಆಕತ್ತದ ಹಾಕಿನ ಬೇರೆ ಇಡಿಯಕ ಆಗ್ತಾಯಿಲ್ಲ. ಆ ಮನ ಸ ಪಿಢಿ ತರ
ಹ್ಮ್ ಚರಿತೆ ಅೇಳಿದ್ರ ಆರ್ ಗಂಟೆಗೆ ಬಂದಿದ್ರೆ ಒಂತ ಚುರು ಹೊಗಿ ಬರ್ಬೋದಿತ್ತಿಲ್ ಆಸ್ಪತ್ರೆಗೆ ಇಲ್ಲ ಟ್ಯಾಬ್ಲೆಟ್ಸರ ತೊಗೊಂಬಡ್ಬಕಿಲ್
ಹ್ಮ ಟ್ಯಾಬ್ಲೆಟ್ ಅದೇ ಟ್ಯಾಬ್ಲೆಟ್ ಬೆರ್ಸಿ ಹಾಕೊಳದ ನೋಡಣ ಸುಮ್ಮನೆ ಸುಮೆ ಅವರು ಹೋಗೋದು ಐದಐನೂರು ರೂಪಾಯಿ ಕೊಡ್ಬೇಕಲ್ಲ ಅವ್ರಗ ಇನು ಅದದ ಇಂಜಕ್ಷನ್ ಮಾಡ್ತಾರ ನಮ್ಗ ಅದೇ ಭಯ ಇಂಜೆಕ್ಷನ್ ಸಲಗಿ ಹೋಗಲ್ಲ ನಾನ್ ಟ್ಯಾಬ್ಲೆಟ್ ಆದ್ರೆ ಎಷ್ಟನ ತಗೊಳ್ತೀನಿ ಇಂಜಕ್ಷನ್ ಅಂದ್ರೆ ಆಗಲ್ಲ
ನಾನ್ ಸಂಡೆ ಸಿಕ್ಕಾಪಟ್ಟೆ ಕೈ ಕಾಲ ಹರೆದು ಎಂತಪರಿ ಬಾಡಿ ಪೇನ್ ಆಕತಿತ್ ನನಗ್ ಹೋಗಿ ತೋರ್ಸ್ಕೊಮ್ ಬಂದ್ಬಿಟ್ಟೆ ಮತ್ತೆ ಹಾಕ್ಬೇಕ ಅಂತ ಹ
ಅಲ್ಲ ಇಲ್ಲಿ ಸಿಟಿಯಲ್ಲ ಹ ಅದೇ ಅಂಗೇ ಆಗೆದ ನನಗನು ಸೊಪ್ ಯಾಕೊ ನಗಡಿ ತಲೆ ನೋವು ಪೈತಾದಾಗ ಬರೆ ಅದ ಪೈತಕಿತ್ತತದಲ್ಲ ವೈಟ್ ವೈಟ್ ವಾಮಿಟ್ ಹಂಗ ಆಕ್ಕತದ ನಾಕ್ ವರ್ಷ ಆಗೆ ಇರ್ಲಿಲ್ಲ ನಂಗ ಮದ್ವಿ ಆದಾಗ
ಹ್ಮ್ ಚರ ಹಗುರಗ್ತಿ ಹೇಳ ವಾಮಿಟ್ಟಾದ್ರ ಕಫ ಗಿಫ ಏನಾರ ಇದ್ರ ಹೋಗ್ತತಿ ಟ್ಯಾಬ್ಲೆಟ್ ತಗೊಂಡ್ ನಿದ್ದೆ ಸರಿಗಿ ಮಾಡ್
ನಿದ್ದಿ ಹತ್ತತಾ ಇಲ್ಲಾ ಅದೇ ನಿದ್ದೆನೇ ಹತ್ತತ್ತಾ ಇಲ್ಲಾ ಅದೇ ಪ್ರಾಬ್ಲಮ್ ಇವ ರಾತ್
ತೆಲಿ ನುಸಾಕಹತಾಕತೈದ ಜಂಡು ಬಾಂಬ್
ತಗೊಂಡಿನ್ರಿ ನಿಮ್ಗೆ ಇದು ಎಷ್ಟನೇ ಕಲ್ ರೀ ಇದು ಫಸ್ಟ್ ಆಯಕೆ
ಫಸ್ಟ್ ಕಾಲ್ ಅದೇ ನಿಮಗೆ ಮಾಡೋಣ ಅಂತ ಮಾಡ್ತ
ಒಳ್ಳೇದ್
ಬರ್ರಿ ಯಾವಾಗಾರ ಫ್ರೀ ಇದ್ದಾಗ ನಮ್ಮ್ ಮನೆಗೆ
ಹ್ಮ ಬರನ್ ಬರನ್ರಿ ನೀವೇ ಫ್ರೀ ಆಗ್ಬೇಕಕ್ಲ್ ನೀವೇ ಫ್ರೀ ಯಾ ಬೇಕಲ್ಲ ಅಂದ ಇಬ್ರು ಅವ ಅವನು ಬರ ರ್ ಮಗನು ಸಂಡೇನೇ ಫ್ರೀ ಅನಕ್ಲ್ವಾ ನೀವು
ಯಶೋದಾ ಬಂದಾಳಂತ
ಇಲ್ಲ ನಾನು ಕೇಳಿಲ್ ನೋಡ್ರಿ ಮನೆ ಕೇಳಿದೆ ಬಂದಿಲ್ಲ ಅಂತ ಅಂದರು ಹ್ಞೂ ನಾನು ನೀ ಇನ್ನದರೆ ಕೇಳಿಲ್ಲ
ಹಾ ಹಾ
ಅದೇ ತಿಂಡಿ ಕರದೀದಲ್ ಎಲ್ಲ ಬಂದಿದ್ರಲ್ಲಾ ಅಯ್ಯೊ ಅವ್ರ್ ತಾತ ತಿರ್ಕ ಬಂದಿದ್ಳಕಿ ಒಂದ್ ದಿನ ಬಂದು ಪಾಪ ಅವ ಮಾರ್ದಿ ಬಂದಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದಾರ ಮತ್ತ್ ಹನ್ನೊಂದು ಗಂಟೆಗೆನ್ಯೂಸ್ ಬಂದಿದೆ ಅಲ್ಲ ಮರುದಿನ ನನ್ ಹನ್ನೊಂದ್ ಗಂಟೆಗೆ ಅವ್ರ ತಾತ ತೀರ್ಕೊಂಡ್ರ್ ಮತ್ತೆ ಹೋದ್ರಲ್ಲ
ಹ್ಮ್ ಹ್ಮ್
ಆರಾಮಿಲ್ಲ ಅಂತಾನೆ ಮೋಸ್ಟ್ಲಿ ಇಷ್ಟ ದಿನ ಇದ್ಲ್ ಅನ್ಸತ್ತೆ ಇನಂಗೆ ಆದ್ರೆ ಎಷ್ಟ ದಿನ ಆಗುತ್ತಂದ ಕರ್ಕೊಂಡ್ ಬಂದ ಕಳರ್ಸ್ಯಾರ ಮತ್ತ ಮರ್ ದಿನನೇ ಹೋದಂಗ
ಇಬ್ರು ಆದ್ರಕಷ್ಟ ಇರದೇ ಇಲಿ ಹೆಂಗನ
ಹೂ ಅದೇ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಇಂದ ಹಂಗೆ ಹೊಂಟರಲ್ಲ ಅವಿಗೆನ
ಒಂದಸಲ್ಲ್ ಹ್ಮ ಹನ ನಾನ ಆದ್ರೆ
ಹ
ಅವರೀಗ ಏನ್ ಹೇಳ್ಬೇಕು ಅದು ಒಂದಸರ್ ನಾನ್ ನಿಂಗೆ ಹೇಳಿದ್ದ ಇಲ್ಲ ಚೆನ್ನಾಗಿ ಇದೀವಿ ಆರಾಮ ಇದಿವಿ ಎಲ್ಲ ಹೋಲ್ಬಡು ಮತ್ತ ಐದರ್ಗ ನ
ಹೌದು ಪದೇ ಪದೇ ಬೆರೆವರ್ ವಿಚಾರ ಅವಿಗೆಲ್ಲ ಆಗಲ್ಲಲ್ಲ ಸುಮ್ನೆ ಯಾಕದು
ಒಂದೇ ಟೈಮ್ ಅಮ್ಮ ನ ಕೇಳಿದ್ದೆಷ್ಟ ಸುಮನಾಗಬೀಟೆ ಹೋಗ್ಲು ಬಿಡ ಯಾಕ ಅವ್ರೇ ಅರಾಮದಾರ ಅಂದ್ರೆ ಮತ್ತೇನ್ ಕೇಳತೀ
ಹ್ಞೂ ಅಲ್ಲ ಜಾಸ್ತಿ ಗ್ಯಾಪ್ ಬಿಟ್ಬ ಬಿಟ್ಟು ಇರ್ಬೇಡ್ರಿ ನಿಮ್ಮ ಅಂತಂದೆ ಹೌದು ಏನು ಮಾಡೋಕ್ಕಾಗುತ್ತೆ ಅದು ಡೆಲ್ಲಿ ಆ ಕಡೆ ಈ ಕಡೆ ಹೋದಾಗ ಇರಲೇಬೇಕಲ್ಲ ಅಂತಂದ್ರು ಹ್ಮ
ಅಂದ್ರನು ಇಲ್ಲಿದ್ದ ಇಲ್ಲಿ ಬೆಂಗಳೂರಗ ಇರ್ತಾನಿಲ್ಲಾ ಅಣ್ಣ ಎಷ್ಟು ಸರಿ ನೋಡಿ ನಾವು
ಹ ಹೌದು ಅದ್ ಕೆಲ್ಸನು ಹಂಗೆ ಇದೆ ಪಾಪ ಅವ್ರಿಗೆ ಇವ್ರು ಹೇಳ್ಬೇಕ ಬೀಬರ್ಗಡಲ್ಲ ಸಿ ಇವ್ರು ನಮ್ಮ ಮನೆ ಅವ್ರು ಶ್ಧರಂಗೌಡರು ಯದಕ್ಕೆ ಅಂದ್ರೆ ಕೇಳ್ತಾರೆ
ಆಕೆ ಪಪಾ ಎಲ್ಲ ಮಾಡಾಳ ಅವರ್ ಅಣ್ಣನ್ ಸಲುವಾಗಿ ಅರ್ಥ ಮಾಡ್ಕೊಬೇಕ ಅವ್ರು
ಚಂದ ಇದ್ರೆ ನಮ್ಗು ಎಲ್ಲಾರಿಗೂ ನೋಡೋಕ್ ಖುಷಿ ಚೆಂದ ಯಾರ ಅಂದ್ರ ಒಟ್ಟಿಗೆ ಯಾವಾಗ್ಲುೂ ಇದ್ರೆ ಚಂದ ಅನ್ಸ್ತದ
ಅಲ್ಲ ಅವ್ರ ಪೇರೆಂಟ್ಸ್ಗೆ ಖುಷಿ ಇವ್ರ್ ಪೇರೆಂಟ್ಸ್ಗೆ ಖುಷಿ
ಹ್ಮ್ ಮತ್ ಮಾತಾಡ್ತೀನ್ ರಿ ಹ
ಹಾ ಹಾ ಸರಿ
ಹಾಂ ಸರಿ ಓಕೆ ಬಾಯ್
ಹೆಂಗ್ ಎಂಡ್ ಮಾಡೋದು ಹೆಂಗೆ
ಅದೇ ರೆಡ್ ಕಲರ್ ಮೇಲೆ ಓತ್ರಿ
ಓತ್ತಿದೆ ಆರ್ ಯು ಶೋರ್ ಯ ವಂಟು ಡಿಸ್ಕನೆಕ್ಟ್
ಹ್ಮ ಎಂಡ ದ ಕಾಲ್ ಅಂತ ಹ್ಮ
ರದ್ದು ಮಾಡಿ ಇಲ್ಲಾಂದ್ರೆ
ಎಂಡ್ ಕಾಲ್ ಕ್ಯಾನ್ಸಲ್ ಅಂತ ಮಾಡ್ಲಾ
ಹೆ ರದ್ದು